ಯಾರ್ ಮೇಘ ಅವರಾ
ಹ್ಮ್ ನಾನು
ಏನ್ರೀ ನೆನಪಿದೀನ ನಾನು
ನಂದು ಡಿಗ್ರಿ ಮುಗೀತಲ್ವಾ ಅದಕ್ಕೆ ನೀ ಕಾಲ್ ಮಾಡ್ಕೊತು ನೆನಪೂ ಮಾಡ್ಕೊಂಡಿದೀನಿ ನಿನ್ನ
ಅಂದ್ರೆ ಡಿಗ್ರಿಿಯಲ್ಲಿ ರೂಮ್ ಮೇಟ್ ಆಗಿದ್ದೆ ಇವಾಗ ಮತ್ತೆ ಹಾ ಹಾ
ಹಂಗಲ್ರಿ ಸೀನಿಯರ್ ಹಂಗ ಇೇತಿಲ್ಲ ನಾನು
ಹಾ
ಏ ಏನು ನಿಮ್ದು ತುಂಬಾ ಅನುಭವದ ಮಾತುಗಳ ಏನಾದ್ರು ಇದ್ರೆ ನಮಗೂ ಹೇಳ್ತೀರಾ ಅಂತ
ಅದೇ ಆ ಟೈಮ್ ಅಲ್ಲಿ ಅಲ್ಲಿ ರೂಮ್ಟ್ ಇದ್ದೆ ನಾನ್ ಎಮ್ ಎಸ್ ಸಿ ಮಾಡ್ತಿದ್ದೆ ಅಂತ ಅಂದು ಇಲ್ಲಿ ಇನ್ಫಾರ್ಮೇಶನ್
ಇಲ್ಲ ಇವಾಗ ನೀವು ನಾನು ಡಿಗ್ರಿ ಮುಗಿದ್ಮೇಲೆ ನೀನ್ ಹೆಂಗೆ ಎಮ್ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಂಡಲ್ಲ ಹಂಗೆ ನಾನೇನಾದ ರು ಮಾಡ್ಕೊಳ್ಳ ಅಥವಾ ಯಾವ ತರ ಏನ್ ಮಾಡ್
ಅಂದ್ರೆ ನಿಂಗೆ ಇದ ಕೋರ್ಸ್ ಬಗ್ಗೆ ಇದ್ರ ನಾಲೆಜ್ ಬೇಕಿತ್ತು
ಹಾ
ಅಂದ್ರೆ ಈ ಇವಾಗ ನಿಂದ ಬಿ ಎಸ್ ಸಿ ಮುಗೀತಾ ಯಾವ್ದ್ ಮುಗೀತ
ಹಾ ಬಿ ಎಸ್ ಸಿ ಪಿ ಸಿ ಎಂ ಮಾಡಿಸದು ಕೋರ್ಸ್ ತಗೊಂಡಿದ್ದು ಅಂದ್ರೆ
ಪಿ ಸಿ ಎಂ ಆಮೇಲೆ ಏನ ಎಷ್ಟ ಆಯ್ತು ನಿನ್ ಪರ್ಸಂಟೇಜು
ಅಗ್ರಿ ಬಂದ್ಬಿಟ್ಟು ಸೆವೆ ಏಟಿ ಮೇಲ ಇದೆ
ಹಾ
ಅದಕ್ಕೆ ನಾನ ಏನಾದ್ೂ ಉಬ್ಬಿ ಬಿ ಎಡ್ ಹೋಗ್ಲಾ ಅಥವಾ ಎಮ್ ಎಸ್ ಸಿಗ್ ಹೋಗ್ಲಾ ಯಾವ್ತರ ಮಾಡ್ಲಿ ಅಂತ
ನೀನು ಯಾವ ಲೈನ್ ನೋಡ್ತಾ ಇದೀಯಾ ಟೀಚಿಂಗ್ ಹೈರ್ ನೋಡ್ತಾ ಇದೀಾ ಟೀಚಿಂಗ್ ಲೋವರ್ ಅಂದ್ರೆ ಸ್ಕೂಲ್ ನೋಡ್ತಾ ಇದಯಾ
ನಿನಗ್ ಯಾವ್ದ್ ಬೆಟರ್ ಅನ್ಸ್ೆ ಅದ್ರಲ್ಲಿ ಬೇಗ ಕರಿಯರ್ ಸೆಟ್ ಆಗುತ್ತೆ ಅಂತ ನಿನಗ್ ಫೀಲ್ ಆಗುತ್ತೆ
ಅದು ಎಲ್ಲಾನೂ ಪರ್ವಾಗಿಲ್ಲ ಸಾ ಅಂದ್ರೆ. ಹ್ಯಾಂಡಲ್ ಮಾಡಕ್ ಬರ್ಬೇಕು ಸ್ಟೂಡೆಂಟ್ಸ್ನ.
ಹಾ ಇವಾಗ್ ಟೀಚಿಂಗ್ ಹೊದ್ರೆ.
ಹಾ ಟೀಚಿಂಗ್ ಹೋದ್ರೆ ಇವಾಗ್ ನಂದ್ ಬಿ ಎಸ್ ಸಿ ಆಯ್ತ್. ಹೈಯರ್ ಸ್ಟಡೀಸ್ ಎಂ ಎಸ್ ಸಿ ನಿಂಗ್ ಏನ್ ಆಪ್ಷನ್ ಬರುತ್ ಅಂದ್ರೆ ಎಮ್ ಎಸ್ ಸಿ ಬರುತ್ತೆ.
ಹ್ಮ್.
ಆಮೇಲೆ ಎಮ್ ಬಿ ಎ ಬರುತ್ತೆ ಆಮೇಲೆ ಎಂ ಸಿ ಎ ಬರುತ್ತೆ.
ಹಾ.
ಇವಾಗ್ ಎಮ್ ಸಿ ಎ ನಿನಗ್ ಯಾಕೆ ಡೌಟು ಅಂದ್ರೆ ನೀನ್ ಸಿ ಎಸ್ ಬ್ಯಾಕ್ಗ್ರೌಂಡಗ್ ಇಲ್ಲ ನಿಂದು.
ಹಾ.
ಇನ್ನು ಎಮ್ ಎಸ್ ಸಿ ಎಸ್ ಬರುತ್ತೆ.
ಹಾ.
ಬಟ್ ಎಂ ಸಿ ಎ ಡೌಟು ಎಂ ಸಿ ಎ ತಗಿ ಇಲ್ಲ ಮಾಡ್ಕೊನ್. ತಿಯ ಅದು ಮಾಡ್ಕೋಬವ್ದು ಬಟ್ ಎಫರ್ಟ್ ಬೇಕು ಜಾಸ್ತಿ.
ಹಾ ಅಂದ್ರೆ ಇವಾಗ ಇದು ಎಮ್ ಬಿ ಎಗ್ ಒಂದು ಪಿ ಜಿ ಸಿ ಎ ಟಿ ಅಂತ ಇದು ಎಕ್ಸಾಮ್ ಇರುತ್. ತೆಲ್ಲ.
ಹಾ ಅದ್ ನಿನ್ ಬರ್ದಿದಿಯಾ.
ಇಲ್ಲ ಅದುನ್ ಬರ್ದ್ರೆ ಹೆಲ್ಪ್ಗು ತ್ತಂತಿಯಾ.
ಅಯ್ಯ್ ಎಂ ಬಿ ಎಗ್ ಅಷ್ಟೇ ಅಲ್ಲ ಎಮ್ ಸಿ ಎಗು ಆಗುತ್ತೆ ಅದ್ ಏನ್ ಅಂದ್ರೆ ಇವಾಗ ಆಪ್ಟಿಟ್ಯೂಡ್ ಬರುತ್ತಲ್ಲ ಮ್ಯಾಸ್. ರಿಲೇಟೆದು.
ಹಾ.
ಅದ್ನಷ್ಟು ಓದಿ ಅದ್ ಇಲ್ ಹಿಂಗೆ ಏಜ್ ಪ್ರಾಬ್ಲಮ್ ಕಂಡ್ ಹಿಡಿಯಾದು. ಹೀಗೆಲ್ಲಾ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ ಹೋದ್ರೆ ನಿಂಗ್ ಪಿ ಜಿ ಸಿ ಇಟಿ ಈಸಿ ಆಗುತ್ತೆ. ಆಮೇಲೆ. ಈಸ್ಯ್ ಯಾಗಿ ನಿಮ್ದು ರಾಂಕಿಂಗ್ ಚೆನ್ನಾಗಿದ್ರೆ ನಿಮ್ಗ್ ಗೋರ್ಮೆಂಟ್ ಸೀಟು. ಎಮ್ ಸಿ ಎ ಅ ಅವ್ರ ಎ್ ಬಿ ಎಗೆ ನೀನ್ ಯಾವ್ದ್ ಮಾಡ್ತೀಯಾ. ಅದು ನಿಂಗೆ ಅಷ್ಟ್ ಅದು ಒಂದ್ ಸ್ವಲ್ಪ ರಿಸಲ್ಟ್. ಪುರದ್ ಲೇಟ್ ಆಯ್ತು ಅಂದೆ ಅಷ್ಟೊಟ್ಟಿಗೆ ಇಲ್ಲಿ ಎಂ ಸಿ ಎ ಕಾಲ್ಫಾರ್ಮ್ ಆಗಿರುತ್ತೆ ಇದು ಎಂ ಎಸ್ ಸಿ.
ಹಾ.
ಎಮ್ ಎಸ್ ಸಿ ನೀನು ಯಾವ್ದಾದ್ರು ಯೂನಿವರ್ಸಿಟಿ ಮಾಡ್ಬೇಕಂದ್ರೆ ಯುನಿವರ್ ಸಿಟಿ ಮಾಡ್ಕೊ.
ಹ್ಮ್.
ಇಲ್ಲ ಬೇಡ ನಂಗೆ ಸಾಟ್ ನೋಡ್ತೀನಿ ಅಂದ್ರ್ ನೋಡ್ತೀನಿ ಅಂದ್ರೆ ಪ್ರೈವೇಟ್ ನೋಡ್ಕೊ.
ಅಂದ್ರೆ ಇವಾಗ ಅದ್ರಲ್ಲಿ ಸ್ಕೋರ್ ಚೆನ್ನಾಗಾಆದ್ರೆ ಮಾತ್ರ ಸೀಟ್ ಸೆಲೆಕ್ಷನ್ ಸಿಗುತ್ತೆ. ಚೆನ್ನಾಗಿ ಇಲ್ಲ ನಿನ್ಗ ಗ. ಹಾ ಅದ್ರಲ್ಲಿ ಇಲ್ಲ ನಿಂಗೆ. ಸ್ಕೋರು ಚೆನ್ನಾಗಗಿಲ್ಲ ಅಂದ ನೀನು ಎಮ್ ಸಿ ಎಂ ಎಸ್ ಸಿ ಹೋಗ್ಬಹುದು. ಅತ್ವ ಬಿ ಎಡ್ ಮಾಡ್ಕೊಬವ್ದು.
ಇಲ್ಲ ಇ ಇಲ್ಲಿ ಎರಡು ಫೀಲ್ಡ್ ಹೇ ಇದೆ ನಿನ್ ಪಿ ಜಿ ಸಿ ಟಿ ಚೆನ್ನಾಗ್ ಸ್ಕೂಲ್. ಸ್ಕೋರ್ ಬಂದ್ರೆ ಗರ್ಮೆಟ್ ಸೀಟು.
ಹಾ.
ಗೋರ್ಮೆಂಟ್ ಸಟ್ ಅಂತ ಇಷ್ಟ ಇರುತ್ತೆ ಎಂ ಸಿ ಎಗೆ ಎಂ ಬಿ ಎ ಗೆ.
ಹಾ.
ಅದೇ ಕಾಲೇಜ ಅಲ್ಲಿ.
ಹಾ.
ಈಗ ಒಂದ್ ಯಾವ್ದಾದ್ರು ಕಾಲೇಜ್ ತಗೋ ಗವರ್ನಮೆಂಟ್ ಸಿಟೀಸ್ ಅಂತ ಇಷ್ಟು.
ಹಾ ಅದ್ನಂಗ್ ಅರ್ಥ ಆಯ್ತು ನಾ ನ್ ಕೇಳ್ತ ತಿರೋದ ಇವಾಗ ಅಂದ್ರೆ ಇಲ್ಲ ನನ್ಗೆ ಅದ್ರಲ್ಲಿ ಅ ಅಷ್ಟೊಂದು ಆಸಕ್ತಿ ಇಲ್ಲ ಎಂ ಬಿ ಎ ಅಥವಾ ಎಂ ಸಿಗ್ ಹೋಗ್ಬೇಕಂತ ಇವಾಗ ನಾನು ಕೆಸ್ ಏನಾದ್ೂ ಎಂ ಸಿ ಹ ಎಂ್ ಎಸ್ ಸಿಗ್ ಹೋದ್ರೆ
ಹಾ
ಅದ್ರಲ್ಲಿ ಯಾವ್ಯಾವ್ ತರ ಎಮ್ ಎಸ್ ಸಿ ಹೋಗ್ಬಿಟ್ಟು ಟೀಚಿಂಗ್ ಹೋಗ್ಬಹುದು
ಹಾ ಎಮ್ ಎಸ್ ಸಿ ಹೋಗಿ ಎಮ್ ಎಸ್ ಸಿ ಮಾಡ್ಕೊತೀಯಾ ಮಾಡ್ಕೊಂಡ್ಮೇಲೆ ಬಿ ಎಡ್ ಮಾಡ್ಕೊಂಡ
ಹಾ
ಅಂದ್ರೆ ಯಾಕಂದ್ರೆ ಇಂಗ ಆಲ್ರೆಡಿ ನಾಲೆಜ್ ಇರತ್ತ ತೆಪ್ತು
ಹಾ
ಆಮೇಲೆ ಇಲ್ಲಿ ಬಿ ಎಡ್ ಅಲ್ಲಿ ನಿಂಗ ಸ್ಟೇಜ್ ಕರೇಜು ಬಿ ಎಡ್ ಅಂದ್ರೆ ಎಲ್ಲರಿಗೂ ಹೇಳೋದು
ಹ್ಮ
ಬಿ ಎಡ್ ಅದು ನಾಲೆಜ್ ಬಂದಿರುತ್ತೆ ಆ ಈಗ್ ಆಪ್ಷನ್ ಇದೆ ಇನ್ನೊಬ್ಬರು ಎಲ್ಲ ಹೇಗ್ ಮಾಡ್ಕೊಂತಾರೆ ಅಂದ್ರೆ ಇವಾಗ ಬಿ ಎಸ್ ಸಿ ಮುಗಿದು ಬಿ ಎಡ್ ಮಾಡ್ಕೊಂಡು ಎಮ ಎಸ್ ಸಿ ಮಾಡ್ೊಂಡ ಅವ್ರದ ನೋಡಿದಿನಿ ನಾನು
ಹಾ
ಹಂಗ ಆಪ್ಷನ್ ಇದೆ
ಇವಾಗ ಇನ್ನೊಂದು ಎಂ ಎಸ್ ಸಿ ಅಲ್ಲಿನೇ ಇ ಬೇರೆ ಬೇರೆ ಅಂದ್ರೆ ಕೆಮಿಸ್ಟ್ರಿ ಫಿಸಿಿಕ್ಸ್
ಹಾ ನಿ್ ಹಾ ನಿಂದು ಏನು ಪಿ ಎಮ್
ಎಲ್ಲ ಪಿ ಸಿ ಎಂ ಬ್ಯಾಕ್ ಗ್ರೌಂಡ ಅದಕ್ಕೆ ನಾನ್ ಯಾವ್ ತಗೊಂಡ್ರೆ ಬೆಸ್ಟ್ ಇವಾಗ ಎದ್ರಲ್ಲಿ ಅಪಾರ್ಚುನಿಟಿ ಜಾಸ್ತಿ ಇದ್ದಾವೆ
ನೋಡು ಮಾಸ್ಟರ್ಸ್ ಇನ್ ಫಿಜಿಕ್ಸು ಇದೆ ಮಾಸ್ಟರ್ಸ್ ಇನ್ ಕೆಮಿಸ್ಟ್ರಿನೂ ಇದೆ ಮಾಸ್ಟರ್ ಇನ್ ಮ್ಯಾಥ್ಸ್ ಇದೆ ಇವಾಗ ನೀನ್ ಮ್ಯಾಥಸ್ ಮಾಡಿದ್ದೆ ಅಂದ್ರೆ ಇವಾಗ ನೀನು ಪಿ ಯು ಲೆವೆಲ್ ಅವರಿಗೂ ಹೇಳ್ಬಹುದು
ಹಾ
ಆಮೇಲೆ ಸ್ಕೂಲ್ ಲೆವೆಲ್ ಸ್ಕೂಲ್ ಅಲ್ಲಿನೂ ಮ್ಯಾಥಸ್ ಹೇಳ್ಬಹುದು ಆಮೇಲೆ ನಿನ್ ಮ್ಯಾಥಸ್ ಈಗ ಎಮ್ ಎಸ್ ಅಲ್ಲ ನಿನ್ ಮ್ಯಾಥಸ್ ಜೊತೆ ನೆಟ್ ಸೆಟ್ ಬೇರೆ ಯಾವುದೋ ಹಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಕ್ಕೆ ಅಂತ ನೋಡ್ಕೊಂಡ್ರೆ ಇವು ಎರಡು ಎಕ್ಸಾಮ್ ಮುಗಿಸಿ ಈ ಡಿಗ್ರಿ ಲೆವೆಲ್ ಅವ್ರಗೂ ಹೇಳ್ಬಹುದು ಇನ್ನೊಂದ ಏನಂದ್ರೆ ಸ್ಕೂಲ್ ಲೆವೆಲ್ಗೆ ಹ ಹೇಳಬೇಕು ಅಂದ್ರೆ ಕಂಪಲ್ಸರಿ ಬಿ ಎಡ್ ಬೇಕು ಆಮೇಲೆ ನಿ ಬಿ ಎಡ್ ಇಲ್ಲ ಇಲ್ಲ ನಾನು ಮೊದ್ಲೇ ಬಿ ಎಡ್ ಮಾಡ್ಕೊಂಡಿದ್ದೆ ಅಂದ್ರೆ ನಿಮ್ಗೆ ಸ್ಕೂಲ್ ಲೆವೆಲಲ್ಲಿ ಸೈನ್ಸ್ ಮಾಡ್ಕೋಬಹದು
ಹಾ ಅಂದ್ರೆ ಇವಾಗ ನನ್ ತಲೆಯಲ್ಲಿ ಬಂದಿರೋದೇನು ನಾನ್ ಮಾಡ್ಬೇಕು ಅನ್ಕೊಂಡಿರೋದು ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡ್ಕೊಂಡು ಒಂದು ಈ ಕಡೆ ರಿಸರ್ಚ್ ಫೀಲ್ಡ್ ಬರುತ್ತೆ
ಹಾ
ಇಲ್ಲ ನಂಗೆ ರಿಸರ್ಚ್ ಫೀಲ್ಡ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ ಅನ್ನೋದಾದ್ರೆ ಇದು ಯಾವವು್ದ ಇನ್ನೊಂದು ಟೀಚಿಂಗ್ ಮಾಡ್ಬೋದು ಅದ್ರಲ್ಲಿ ಬರ್ತಾವಲ್ಲ ಇವಾಗ ಸಹಾಯಕವು ಅತಿಥಿ ಉಪನ್ಯಾಸಕರಾಗಿ ಕರತಿದಾರಲ್ಲ ಅದರಲ್ಲಿ
ಹಾ ಹಂಗು ಬರುತ್ತೆ ನಾ ಹ ನಾನ ಇದು ನಡೆಯುತ್ತೆ ನಾನ್ ನೀವು ಮ್ಯಾತ್ಸ ಅಂತ ಪರ್ಟಿಕ್ಯುಲರ್ ಯಾಕ ಅಂದ್ರೆ ನಿನ್ ಟ್ಯೂಷನ್ ಮಾಡ್ಕೋಬೋುದಲ್ಲಾ
ಹಾ ಹಾ ಹಾ
ಇವಾಗ ಮ್ಯಾಥ್ಸ್ ಟ್ಯೂಷನ್ ಮಾಡ್ಕೋಬಹುದು ಮ್ಯಾಥ್ಸ್ ಅಂದ್ರೆ ಇವಾಗ ಪಿ ಯು ಅಲ್ಲಿ ಸಿಟಿ ಬರಿತಾರೆ
ಹಾ
ಅದ್ರ್ದು ಜಾಸ್ತಿ ಅಂದ್ರೆ ಇನ್ ಸ್ಯಾಲ್ರಿ ಚೆನ್ನಾಗಿದೆ ಮ ಅವ್ರದು
ಹಾ
ಆಮೇಲೆ ಕೆಮಿಸ್ಟ್ರಿ ಎಲ್ಲ ನಿಮ ರೀಸರ್ಚು ಮತ್ತೆ ಎಮ್ ಎಸ್ ಸಿ ಅವ್ರಿಗೆ ಹೇಳೋದು ಇಷ್ಟೇ ಮತ್ತ ನೀನು ಹೇಗಾಗುತ್ತೆ ಕೆಮಿಸ್ಟ್ರಿ ಒಂದೇ ಮಾಡ್ಕೊಂಡಿದ್ದೆ ಅ್ರಂದ್ರೆ ಸ್ಕೂಲ್ ಲೆವೆಲ್ಗಾದ್ರ ಸೈನ್ಸ್ ಕೊಟ್ಟ ಬಿಡ್ತಾರೆ ಅಲ್ಲಿ ಫಿಸಿಕ್ಸ್ ಓದ್ಲೇಬೇಕು ಬಯೋನು ಓದ್ಲೇಬೇಕು
ಹಾ ಅಂದ್ರೆ ಅಲ್ಲಿ ಸೈನ್ಸ್ ಒಂದೇ ಇರತ್ ಬಿಡು ಬೇರೆ ಬೇರೆ ಇರಲ್ಲ ಆದ್ ನನ್ಗೆ ಸ್ವಲ್ಪ್ ಜನ ನಂಗೆ ಮ್ಯಾಥಸ್ ಅಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಇವಾಗ ಅದಕ್ಕೆ ನಾನ್ ಸ್ವಲ್ಪ ಕೆಮಿಸ್ಟ್ರಿ ಫಿಸಿಕ್ಸ್ ಎರಡರಲ್ಲಿನೇ ಇದ್ದೆ
ಹ ನಿನ್ ಕೆಮಿಸ್ಟ್ರಿ ಅಂದ್ರೆ ನೀನ್ ಬೆಟರ್ ರಿಸರ್ಚ್ ಫೀಲ್ಡ್ ನೋಡು ಅಂದ್ರೆ ಜಾಸ್ತಿ ಇನ್ಕಮ್ ಇವಾಗ ಸದ್ಯಕ್ಕಂತೂ ಹೇಗಿದೆ ಲೈಫ್ ಗೊತ್ತಲ್ಲಾ
ಹಾ ಹೌದು ಅದ್ರಲ್ಲಿ ಇವಾಗ ಎಕ್ಸ್ನಲ್ ಮಾಡ್ಕೋದು ಅದು ಒಳ್ಳೇದ ಅಥವಾ ರೆಗ್ಯುಲರ್ ಆಗಿ. ಹೋಗಕೋುದು ಒಳ್ಳೇದ
ನೀನು ಇವಾಗ ಏನ್ ಮತ್ತೆ ಬೇರೆ ಎಕ್ಸಾಮ್ ನೋಡ್ಬೇಕು ಅಂತಿದಯಾ
ಹಾ ನಾನು ಕಾಂಪಿಟೇಟಿವ್ ಓದ್ಬೇಕಂತ ಮಾಡಿದೀನಿ ಜೊತೆಗೇನೆ
ಕಾಂಪಿಟೇಟಿವ್ ಅದಕು ಅಂತ ಇದ್ದೆ ಅಂದ್ರೆ ಎಕ್ಸ್ಟರ್ನಲ್ ಅಂದ್ರೆ ಕರೆಸ್ಪಾಂಡೆನ್ಸ್ ಅಂತ ಬರುತ್ತೆ
ಹಾ
ಇನ್ನು ಅಂದೇ ಬೇರೆ ಬೇರೆ ಹಮ್
ಅದೇ ಓಪನ್ ಯನಿವರ್ಸಿಟಿಿಂದ ಮೈಸೂರು ಓಪ
ಹಾ ಅದಂದು ಅಲ್ಲಿ ಹೋಗಿ ಅದನ್ನ ಮಾಡ್ಕೊಳ್ಳೋದು ಅಲ್ಲೆಲ್ಲ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಆನ್ಲೈನ್ೇ ಇರುತ್ತೆ
ಹಾ
ಆಮೇಲೆ ನಿಮಗ್ ನೋಟ್ಸ್ ಕೊಡ್ತಾರೆ ನೋಟ್ಸ್ ನೀವು ಓದ್ಕೊಂಡು
ಹಾ
ಆಮೇಲೆ ನೀವು್ ಜಸ್ಟ್ ಪ್ರಾಕ್ಟಿಕಲ್ ಮಾತ್ರ ಇದ್ದಾಗ ನೀವ್ ಹೋಗ್ಬೇಕು ಮೈಸೂರ್ಗೆ
ಹಾ ಅದ್ರ ಬಗ್ಗೆ ನಿಂಗ ಗೊತ್ತಾ ಎಲ್ಲಾನು
ಹಾ
ಹ ಹಾ ಹಾ ಯಾರಾದ್ರು ಮಾಡಿದ್ರೋ್ರನ್ನ ತಿಳ್ಕೊಂಡಿದ್ಯಾ ಅಥವಾ ನಿನ್ ಹಂಗೆ ಗೊತ್ತಾ
ನಂಗೆ ಹಿಂಗೆ ಅಂದ್ರೆ ನಾನು ಇವಾಗ ವರ್ಕ್ ಮಾಡ್ತನಲ್ಲ ಎಲ್ಲಾ ಮಾತಾಡ್ತಿರ್ತಾರೆ
ಬಟ್ ಏನುೋ ಅವ್ರಗ ಒಂದು ಸ್ವಲ್ಪ ಅಪರ್ಚುನಿಟಿ ಕಮ್ಮಿ ಅಂತ ಅಂತಾರೆ ಪ್ರೈವೇಟಲ್ಲಿ
ಅಂದ್ರೆ ಇವಾಗ ಅದನ್ ಮಾಡ್ಬಿಟ್ಟು ಅತನ್ ಅತಿಥಿ ಉಪನ್ಯಾಸಕರಾಗಿ ಹೋಗೋಕೆ ಕಷ್ಟ ಆಗುತ್ತೆ ಮುಂದೆ ಅಂತ
ಕಷ್ಟ ಅಂದ್ರೆ ಅವ್ರಿಗ ಕ್ವಾಲಿಫಿಕೇಶನ್ ಅಂತ ಇ ಇರಲೇಬೇಕು ಎಸೆ ಟು ನೆಟ್ ಟ್ಟ ಅಂತ
ಹ್ಮ
ಅಂದ್ರೆ ಇವಾಗ ಕಾಂಪಿಟಷನ್ ಜಾಸ್ತಿ ಅಲ್ಲಾ ಏನಾದ್ೂ ಒಂದು ಕ್ರೈಟೇರಿಯಾ ಇಟ್ಬಿಟ್ಟಿದ್ದಾರೆ ಅವ್ರು
ಹಾ ಹಾ ಹ್ಮ್ ಅದೇ ನಂಗೆ ನೀನ್ ಸ್ವಲ್ಪ ಮಾಡಿದೀಯಲ್ಲಾ ನೀನ್ ಹೆಂಗವ್ರು ಇವಾಗ ಅದ್ರಲ್ಲಿ ಅದೇ ಫೀಲ್ಡ್ ಅಲ್ಲಿ ಕೆಲ್ಸ ಮಾಡ್ತಿದ್ದಲ್ಲ ಅದಕ್ಕೆ ನೀನ್ ಕೇಳಿ ತಿಳ್ಕೊಳಣ ಹೆಂಗಿರುತ್ತೆ ಯಾವ್ದ್ ಕರೆಕ್ಟ್ ಅನ್ಸುತ್ತೆ ಅಂತ ನಾನ್ ಕೇಳ್ಬೇಕಂತಾನೆ ಮಾಡಿದ್ದು
ಆ ನೀ ಇಷ್ಟು ನಿಂದು ಪಿ ಸಿ ಎಂ್ ಅಂತಾನೇ ಇಟ್ಕೊಬೇಡ ನಿಂದು ಇವನ್ ಇದೇನು ಇಲ್ಲದ್ನು ಎಮ್ ಎಸ್ ಸಿನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡವ್ರೆ ಎಷ್ಟೋ ಜನ ಅಂದ್ರೆ ಕಂಪ್ನಿಗೆ ಹೋಗ್ಬೇಕು
ಒಮ್ಮೆ ಇಲ್ಲಿಂದ ಅಲ್ಲಿಗೆ ನಾನು ಹೋದಾಗ ತುಂಬಾ ಡಿಫಿಕಲ್ಟಿ ಫೇಸ್ ಮಾಡೋದ್ ಬಂದ್ರೆ ಅಂತ
ಅಂದ್ರೆ ಒಂದ ಸಂಪ್ ಆಗತ್ತೆ ಹಂಗೆ ಬಟ್ ರೆಗ್ಯುಲರ್ ಆಗಿ ನೀನ್ ಹ ಕುೊಂತ ಹೋದ್ರೆದ ಏನು ಅನ್ಸಲ್ಲ ಎಷ್ಟು ಜನ ಹೇಳ್ತಾರೆ ಅವರೇ ಕಂಪ್ನಿಯಲ್ಲಿ ಚೆನ್ನಾಗೆ ವರ್ಕ್ ಮಾಡ್ತಾರೆ ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ ನಾಲೆಜ್
ಓ ಇವಾಗ ಅಂದ್ರೆ ಅದ್ರಿಂದ ಐ ಟಿ ಗು ಹೋಗ್ಬೋದು ಅಂತಿಯಾ
ಐ ಟಿಗು ಹೋಗ್ಬಹದು ಆಮೇಲೆ ನಿನ್ಂಗ್ ಐ ಟಿ ನಿಂದ ಇಲ್ ನಾಲೆಜ್ ಇತ್ತು ಐ ಟಿ ಒಂದ್ ಸ್ವಲ್ಪ ಬ್ಯಾಕ್ ಆಗ್ತಿದ್ರೆ ನೀನು ಕೋರ್ಸ್ ಸಿಗ್ತವೆ ಮತ್ತೆ ಬೇರೆ ಬೇರೆ ಕೋರ್ಸು ಕೋರ್ಸ್ ಮಾಡ್ಕೋಬಹುದು
ಹೂ ಆತರ ನೋಡ್ ನೋಡೋಣ ನಾನ್ ಇನ್ ಯೋಚನೆ ಮಾಡ್ತಾ ಇದ್ದೀನಿ ಏನಾಗುತ್ತೆ ಅಂತ ್ಮ ನನಗೆ ಯಾವ ಸರಿ ಅನ್ಸ ಹಾ
ಪಿ ಜಿ ಸಿ ಟಿ ಸಬ್ಜೆಕ್ಟ್ ಬರೋದ
ಹಾ ಬ ಇಲ್ಲ ಹೆಂಗ್ ಅಂದೆ
ಅಂದ್ರೆ ಇವಾಗ ಅದು ಅಪ್ಲಿಕೇಶನ್ ಕಾರ್ಡಿಂತೇ ಅನ್ಸುತ್ತೆ ಅದ್ ನೀವು ಬರದ ಅಥವಾ ಇನ್ನು ಬರೀ
ಇನ್ನು ಇಲ್ಲ ಬರಿಬೇಕು ಇವಾಗ ಬರಿತೀನಿ ಸುಮ್ನೆ ಅದ್ನ್ನು ಒಂದ್ ಬರ್ದತೀನಿ ಹ ಆಮೇಲ್ ನೋಡೋಣಾಗ ಏನಾಗುತ್ತೆ ಅಂತ
ನಡಿಯುತ್ತೆ ಹಾ ಮತ್ತೇನಿಲ್ಲ ಎಲ್ಲ ಆರಾಮ್ ತಾನೆ
ಹಾ ಎಲ್ಲಾ ಆರಾಮು ನೀವೆಲ್ಲಾ ಆರಾಮ
ಹ ನಾವು ಆರಾಮ್
ಮತ್ತೇ ಏನಾದ್ರು ಕೇಳೋದಿದ್ರೆ ನಾನೇ ಮಾಡ್ತೀನಿ ತಗ ನಿನ್ಗೆೇ ಹೂ ಸರಿ ಹಾ ಸರಿ ಓಕೆ
ಹಾ